ಅಷ್ಟು
ನಮಸ್ಕಾರ ರೀ ಊಟ ಐತ್ರೀ ಪ್ರಣಯವ ರ
ಹ ಸರ್ ನಾನ್ ಆರಾಮ್ ರೀ ಎಲ್ಲಿರ್ ಸರ್ ಶಾಲಿಗಿರಿ.
ಮನೆಗೆ ರೀ
ಮನೆಗ
ಹಾ ಊಟ ಮಾಡಕ್ ಬಂದಿರ ಮನೆಗೆ
ಹೌದು ರೀ ಸರ್ ಯಾಕೆಷ್ಟ್ ಜಿಲ್ಲಿ
ಅದೇ ನಮ್ಗ್ ಹಸು ಹತ್ತಿರ ಯಾವ್ದೋ ಜಲಿ
ಹೌದ್ ರೀ
ಹಾ
ಸರ್ ಊಟ ನಿಮ ಜಬ್ಬರಿ ನೋಡ್ರಿ
ಆ ಜಬ್ಬರಿ ನಂಬೋದು ಯಾಕೋ ಸ್ವಲ್ಪ ಮಂದಿ ಕಣ್ಣಕ್ಬಟ್ಟದ್ರೀ ಮನ್ಯಾಗ ಊಟ ಹೋಗಲ್ದೂ
ಹೌದ್ರಿ ಸರ್ ಈ ತರ ಬಗ್ಗೆ ಮಾತಾಡ್ಬಾರೀ ಸರ್ ನಮ್ ಪೇಂಟ್ ಕಮ್ಮಿ ಆಗುತ್ತೆ.
ಹಂಗೆನ ಆಗಲ್ರರಿ ಅದು
ಹೌದ್ ಸರ ಸರ್ ಅದೆ ಹಾಸ್ಟೆಲ್ ಅಲ್ಲಿ ಇದ್ದ್ಯ ಸರ್ ಅದಕೆ ನಿಮ್ ನಂಬರ್ ಸಿಕ್ತತು ಹಚ್ಚಿದೆ ಸರ್ ಆರಾಮ್ ಇ
ಹ್ಮ್ ಹಾಸ್ಟಲ್ ಏನ್ ಶಂಗಾ ಹರಕತ್ ಅಲ್ರಿ ಹಾ ಹಾಸ್ಟೆಲ್ ಏನ್ ಮಾಡಕತ್ತೀರಿ.
ಸರ್ ಅದೇ ಹಾಸ್ಟೆಲ್ ಏನ್ ಮಾಡ್ತಾರೆ ಸರ್ ಅದೇ ಉಣೋದು ಮಕ್ಕದು ಓದೋದು.
ಹ್ಮ್ ಹ್ಮ ಎಷ್ಟ್ ನೇ ಕ್ಲಾಸ್ ಈ ವರ್ಷ್
ಸಾ ಟೆಂತ್ ರೀ
ಹಾ ಹ್ಮ ನೈತ್ ಮುಗದ್ ಟೆಂತ್ ಹ
ಹ್ಞ ಸರ್ ಇಲ್ಲ ರೀ ಟೆಂತ್ ಮುಗಿತ್ತ್ ರಿ ಸರ್
ಎಷ್ಟ ಆಯ್ತಾ ರಿ ರಿಸಲ್ಟ್.
ಹ ನೈಟಿ ಆಯ್ತಾ ರಿ ಸರ್
ತೊಂಬತ್ತಐದ ರಿ
ಹು ರೀ ಸರ್
ಓ ಅಂತ ಕೆಪಾಸಿಟಿ ಇಲ್ಲ ಅಲ್ರರಿ ನಿಮ್ಗ ತೊಂಬತ್ ಮಾಡೋದು
ಸರ್ ಅದೇ ಏನೋ ದೇವ್ರು ಹಣೆ ಬರದಿಂದ್ ಆಯ್ತಾ
ಹತ್ತಲ್ ಗ ಅ ಇ ನ ಬರತಿರಲಿಲ್ಲ ಅದೆಂಗ್ ಪಾಸಾ ಅದೇ ತೊಬಂತ್ತ.
ಹ ಸರ್
ಶಾಲೆಗೆ ಅ ಆ ಈ ಬರ್ತಾ ಇರ್ಲಿಲ್ಲ ಇವನಿಗ
ನಿಮ್ಮ್ ನೀವು ಕಾಲ್ ಮಾಡಿದಾಗ ನಾವು ಚೆನ್ನಾಗಿ ಮಾತಾಡ್ಬೇಕು ನಾವು ಮತ್ತ್ ತಡದ್ ನೀವು ಈ ತರ ಮಾತಾಡ್ತರಿ.
ಹಾ
ಹಾ
ಹೇಳ್ರಿ ಹೇಳ್ರಿ. ಹೆಂಗ ವಯ್ಸ್ ಹೆಂಗ ಹೆಂಗ್ ಬರ್ತಾರಾ ಇಂಪಾರ್ಟೆಂಟ್ ರೀ ಸರ್
ಅದೇ ರೀ ಸ ಹು ರಿ ಅದೇ ಮುಂದ್ ಏನ ಮಾಡ್ಬೇಕ್ರೀ ಅಂತ
ಏನ್ ಏನ್ ಮಾಡುದ ನೋಡ್ರಿ ಗೆಣಸ ಹಾಕ್ರಿ ಹೊಲ್ಲದಾಗ.
ಗ್ಯಾಸ್ ವಯ್ಯಾ
ಹಾ
ಅದೇ ಒಂದ್ ಹತ್ತ ಎಕರೆ ಜಮೀನ್ ಐತ್ ಸರ್
ಹತ್ತ ಎಕರೆ ನಿಮ್ಗೆ ನೀ ಎಷ್ಟು ಜರ ಎಷ್ಟು ಜನ ಮಕ್ಕಳು ನೀವು.
ನಾ ಮದುವಿನ ಆಗಿಲ್ಲ ಸರ್ ಮಕ್ಕಳ ಎಲ್ಲಿ.
ಇಲ್ಲರಿ ನೀವು ಅಣ್ಣ ತಮ್ಮಂರ ಎಸ ಮಂದಿರಿ.
ನಾವು ಪಂಚಪಾಂಡವರ ಇದ್ದಂಗ ರೀ ನಾಲ್ಕ್ ಮಂದಿ ಇವ್ರೀ ಸರ್
ನಾನ ಒಬ್ರ ಇದ್ರ ಏನರ್ ಮಾಡತ್ರಿ ಕಿರಿಯದ್ರವಿ
ಹಾ ಸರ್
ನೀರ ಒಬ್ಬರ ಇದ್ರ ಏನರ್ ಆಗತಿತ್ರಿ
ಎ ಏನ್ ಆತು ಈಗೆ
ಏನ್ ಹಾಸ್ಟೆಲ್ ದ ಏನ ಯಾ ಹಾಸ್ಟೆಲ್ ಆಗಿರ
ಅದ ಆಯಿ ಇಲ್ಲೇ ಗೋಕುಲ್ದಾಗ ಇದ್ದೇವ್ರೀ.
ಗೋಕುಲ್ ಕಾಲೇಜಾ ಹಾ ಹಾ ಅಂದ್ರೆ ಪೈರಿ ಬುಡಕ.
ಹು ರಿ
ಹ್ಮ್ ಹ್ಮ್ ಏನ್ ಹತ್ತಿ ಪತ್ತಿ ಅದೇ ನಗಡಿ ಬಂದ್ರೆ ಸ್ವಲ್ಪ.
ಹೌದ್ರೀ
ಅದೇ ಮುಂಜಾನೆ ದಾವಾಖಾನಿಗೆ ತೋರ್ಸಕೊಂಡಿವಿ.
ಹ್ಞೂ ರೀ
ಹಾ ಅದ್ಕ್ಕೆ ಮನೆ ಹೇಳಬೇಕ್ ರಿ ಸಮಾಚಯ ಏನ ನಡದಾರೆ ಮತ್ತೆ
ಸರಿ ಏನಲ್ರೀ ಅದೇ ಕಾಲೇಜು ಚಾನ್ನಗಿ ಐತೆಲ್ರರಿ ಅಂತ ಕೇಳಕ್ ಹಚ್ಚಿದೇರಿ.
ಅದೇ ಅಚ್ಚ ಅಚ್ಚ ಏನ್ ಮಾಡ್ಬೇಕು ಅಂದ ಸೈನ್ಸ.
ಸೈನ್ಸ್ ಅಲ್ಲ ರಿ ಸರ್ ಅದೇ ಹೊಲ್ದಾಗ ಕೆಲ್ಸ ಮಾಡಬೇಕ ಅಂತ ಅದ್ರೆ ಆಸೆ.
ಮತ್ತ್ ತೊಂಬತ್ತ ತೆಗದ ಅಂತ ಹೊಲದಾಗ ಕೆಲ್ಸ ಮಾಡ್ತೀನ್.
ಮಾಡೋಗರು ಸರ್ ಮನಿ ಕಷ್ಟ ರೊಕ್ಕ ಅಮೌಂಟ್ ಇಲ್ಲ
ಹೌದೌದೌದು ಯಾಕಂದ್ರೆ ಇನ್ನೇ ಬರಲ್ಲ ಅದಕ್ಕೆ ಸುಮ್ನೆ ಹೊಲ ಮನಿ ಮಾಡಿ ಬಿಡ ಕಡೆ
ಹೂ ರೀ ಸರ್
ಹಾ ಮಾಡ್ರಿ ಮಾಡ್ರಿ ಆರಾಮ್ ಹಕಲ್ದಾನ
ಹೂ ಸರ್ ಅದೇ ಒಕ್ಕಲ್ತನ ಒಂದು ಹತ್ತು ಎಕರೆ ಐತ್ ಸರ
ಹಾ
ಹತ್ತೆ ಎಕರೆ ಎಲ್ಲಿ ಮಾಡಬೇಕು
ಹತ್ ಎಕರೆ ಏನರ ಹಾಕಿರೇನ್ರಿ
ಇನ್ ಏನ್ ಹಾಕಿಲ್ ಸರ್ ಅದೇ ನೀವ ಏನ ಹೇಳರಿ
ಏನ್ ಹೇಳ್ರರಿ
ನೀ ಏನ ಹೇಳಲ್ರಿ
ಹೌದ ಅತ್ತ ಅತ್ತಿ ಬಿತ್ತರಿ ಅತ್ತಿ ನಡತ್ರಿ ಆರಾಮ್ ಹಾ ಸಂಂಗಪ್ಪಂಗ
ಚಂಗ ಅವನ್ ನಾಕ್ರ ಹಾಕಿಸ್ತದಾ
ಹ್ಹೂ ಹೂ ನೀರವಾರಿ ಆದ ಏನ್ರಿ ಹೊಲ
ಹ ನೀರ ಅವರಾದ್ರಿ ಹತ್ತಕ್ಕ ಹತ್ತೈಕ್ರಿ
ಅವ್ವೋ ಯಾರ್ ಕಲ್ದ ತೋೊಂಡ್ರಿ ಬಂದ್ನಿಕಾಯಿ ಹೊಲ
ಹತ್ತ ಎಕರೆ ಆದ ನಾಮ್ ಮುತ್ತತ್ರ ತಗೊಂಡ್ರರಿ ಹಿಂದಕ್ ಕಾಲಲ್ದಗ್ರಿ ಸರ್
ಹೂ ಹೂ ಹೌದೌದೌದು
ನಿಮ್ದ ಎಷ್ಟ ಐತಿ ಸರ್ ಎಲ್ಲ ಸರ್ ನಿಮ್ದ ಎಷ್ಟ ಐತ್ರಿ
ನಮ್ದು ಹೊಲ ಇಲ್ರಿ ನಮ್ದು
ಹೊಲ ಇಲ್ಲ ರಿ
ಹಾ
ನಿಮ್ ಮುತ್ತೆರಾ ಏನ್ ಮಾಡಿದ್ರು ಸರ್ ಅವಾಗ್
ಏ ಗಣ್ಸಾಯಕಿ ರರಿ ಎಣ್ಸಾಯಕಿ ಕಲಸ ಆಬಿಟ್ರಿ ಹೊಲಾ
ಹೌದ್ರೀ
ಹಾ
ಅದೇ ಸರ್ ಮ್ ಅದೇನೆ ಸಾರ್ ನಿಮ್ಮೂರಗ ಮೊಹರಂ ಹೆಂಗ್ ಆಗತ್ರಿ ಸರ್
ಮತ್ತೆನಡಿದ್ರ ಊರ ಕೆಲ್ಸ ಏನಾರ್ ಮಾತಾಡ್ತಾರೇನ್ರಿ
ಸರಿ ಏನಿಲ್ರಿ ಸರ್ ಊರಿಗೆ ಬರ್ರಿ ನಮ್ಮೂರು ಮೊರಂಕು
ಆ ಇಲ್ಲೇ ನಿಮ್ಮೂರಿಗೆ ಬಂದೋ ಅದ ಮೊರಮ ಬ ಏನ ಅ ಮೊರಮ ಅದಂತಲ್ಲ
ಹೊ ಸರ್ ಮ್ ನಾಳೆ ನಾಳೆ ಆದು ಸರ್ ನಮ್ಮೂರಲ್ಲಿ ಜಾತ್ರಿ
ನಾಳೆಗೆ ಅಲ್ವಾ ಬುಧವಾರ ದಿನ ಜಾತ್ರಿ
ನಂಬ್ಬಲ್ಲಿ ನಾಳಿಗಲ್ಲ ಸರಾ
ಹೌದಾ
ಹೂ ಸರ್
ಹೂ ಹೂ ಅದೇ ಕೆಲವೊಂದ್ ಬಿಸ್ನೆಸ್ ಮಾಡಬೇಕಂತ ಮಾಡಿದೀವಿ ಮತ್ತ ಏನ್ ಏನ್ ಹೆಂಗ್ ಮಾಡ್ತರಿ ರೊಕ್ಕ ಪಕ್ಕ ಕೊಡ್ತ್ರೆ ಹ ರೀ
ಯಾವಾಗ ಇರುತ್ತೆ ಸರ್
ಮಾಡದ್ರ
ಅಂದ್ರ ರೀ
ಎಗ್ರೈಸ್ ಎಗ್ರೈಸ್ ಮಾಡದ್ರಿ
ಹೂ ಸರ್ ಹೌದ್ರೀ
ಹಾ ಇಲ್ಲಿ ಯಾಕಂದ್ರೆ ಬಹಳ ಜನ ತಿಂತಾರ ಇಲ್ಲಿ ಎಗ್ರೈಸ್
ಹೂರೀ
ಅದೇ ಬಾರಿ ನಾನ್ ಮಾ ಎಗ್ರೈಸ್ ಬಾರಿ ಮಾಡ್ತೇನಲ್ಲ ಅದಕ್ಕೆ
ಸರ್ ನೀವಿಟ್ಟು ಬಿಡ್ಬೇಕಲ್ರೀ ಈ ಇಲ್ಲಿ ಮನೇಲಿ ನಿಮ್ ನಿಮ್ ಫ್ಯಾಮಿಲಿಗುನು ಒಜ್ಜಿರಿ ಉಣೋದು ತಿನ್ನೋದು ಅದ್ರಾಗ ನೀವು ಕಂಡಪಟ್ಟೆ ಉಣ್ತಿರಿ ಸರ್ ಅದಕ್ಕೇ ನಿಮ್ ಕಣ್ಣು ಬಿಳ್ತ್ ನೀವೇ ಇಟ್ಟು ಬಿಡ್ರಿ ನೀವೇ ತಿಂದು ಬಿಡ್ರಿ ಸರ್
ಒಂದೊಂದಾಗಿ ಕೊಟ್ಟಬಿಡಕ ಅಂತ ಈ ಅಡಿಗೆ
ಅ-ಹಾ ಸ
ನಾ ಅಡಿಗೆ ಮಾಡ್ತೇನಿ ನೀ ಸರ್ವ್ ಮಾಡಿ ಬಿಡ್ಬೇಕು
ಹೌದ್ರಿ ಸರ್ ಹಂಗಿತ್ತಂದ್ರೆ ಆಯ್ತು ಸರ್ ನನ್ ಪೇಮೆಂಟ್ ಎಷ್ಟ್ ಕೊಡ್ತರ
ಎಷ್ಟು ಬೇಕ ರೀ ನಿಮ್ಗೆ
ನೋಡ ಸರ್ ಒಂದು ಒಂದ್ ಲಾಖ ಆದ್ರ ನಡತ್ ಸರ್
ಒಂದ್ ಲಕ್ಷ ಆಯತ ನಿನಗ ಕಿಟ್ಕದ ನವು ಬೈ ನಾನ ಹೌದ ಹ ಹದನೈದು ಸಾವರ ಜಂಗಳ
ಊ ರೀ
ಎದ್ದು ಬಿೂಡು ಆಯ್ತೆ
ಅತಡ್ನ ಸಾವ ರೀ
ಹಾ
ಆಯ್ತ್ರಿ ಸರ್ ಹ ರೀ ಹ ನಡಪಿರಿ
ಹ್ಮ ಯಾಕ ನಿನಗ್ ಹೋಗ್ತದ ಕೆಲ್ಸ ಯ ಪಾ ಪಾ ಪಾರ ಅವನನು ಮ್ನಮ್ಮ ಇವನ್ ಅಂಗಡಿಯಗಂತ ಅವ್ರಿಗೆ ಮನ ಭಾವನೆ ಬರ್ತದ ಚಂದ ಕೊಡ್ತಾರೆ ಬಂದೆ
ಮೂಊ ರೀ ಸರ್ ಅದೇ ನೀವು ಟೆಂತ್ ಮುಗಣಿ ಏನ್ ಮಾಡಿ ಸರ್ ನೀವು
ಟೆಂತ್ ಮಾಡ ಸೈನ್ಸ್ ಮಾಡಿವವ್ರೀ ನಾವು
ಸೈನ್ಸ್ ರೀ
ಅ ಸೈನ್ಸ್ ಮಾಡಿ ಮನ್ಯಾಗ ಕುೂಂತೀವ್ರು
ಸೈಸ್ ಮಾಡಿ ಮನೆ ಕುತೀರಿ ಸರ್ ಅಂದ್ರ ನೀವು ಸರ್ ತಂದೆ ತಾಯಿ ಒಜ್ಜಿ ಬಾರ್ರರಿ ನೀವು ಸರ್
ಏನ್ ಮಾಡ್ತ್ರಿ ಎಲ್ಲಾ ಬಾಳ ಎರಡಾದ್ರೀ ಜೀವನ ನಮ್ದ
ನಮಗಂತ್ತು ಇಷ್ಟ ರೀ ಅದೇ ಬಾಳ ಹೈರಣನ್ರಿ ಎಲ್ಲಾರ ಜೀವನ
ಮನಿ ಬಿಟ್ಟೋಗಕ್ ಆಗಲ್ರಿ ನಾವ್ ಮನೆಗ್ ಕುಳೇಬೇಕ್ರೀಮಗೆ ಎಲ್ಲಿಹೋದ್ರರ.
ಅಲ್ಲ ಸಾಲಿಯಿಂದ ಬರ್ತೀರ್ ಏನ್ ಸರ್ ಉಣ್ಣಾಕ್.
ಹಾ ಮನೆಗೆ ಬರ್ತರಿ ಹಸು ಊಟ ಹಸು ಆಯ್ತಂದ್ರ.
ಯಾಕ ಮನಿ ಊಟ ಅಂದ್ರ ಬಾರಿ ಅಲ್ಸರ ಮನಿದ ಉಣಬೇಕು.
ಹ್ಮ್ ಏನ ಒಳಗಂಧರ ಹಾ ರಿ
ಅದೇ ಸರ್ ಐಟೆ ಮಾಡ್ಬೇಕು ಮಾಡಿನ್ರೀ ಅದೇ ಎಲ್ಲಿ ಮಾಡ್ಬೇಕ ಹೇಳ್ರಿ.
ಐ ಟಿ ಯಾಕ್ ಮಾಡತೋ ಸೈನ್ಸ್ ಮಾಡ.
ಸೈನ್ಸ್ ಮಾಡಲ್ರಿ ಐಟೆ ಮಾಡ್ತೀನ್ರಿ ಹೇಳ್ರಿ ಎಲ್ಲಂತ.
ಐಟೆ ನೋಡ್ರಿ ಶಾಪುರ್ಕ್ ಮಾಡ್ತಿರೇನ್ ನೋಡ್ರಿ ಮತ್ತ ಜೋರ್ಗಿ ಮಾಡ್ತೀರೇನ್ ನೋಡ್ರಿ
ಹೂ ಸರ್
ನಿಮ್ಗೆ ಎಲ್ಲಿ ಅನುಕೂಲ ಆತದ ಅಲ್ಲಿ ಮಾಡ್ರಿ ಹಂಗೇನಿಲ್ಲ
ಅದೇ ನಮ್ಮ ಅಪ್ಪ ನಮ್ಮ ಬೆಂಗ್ಳೂರ್ ಹೊಂಟ್ಟಿದ್ರೆ ಟೀಶ ಕೊಡ್ತೀರಾ ಅಂತ ಹಚ್ಚಿದ್ದೇರಿ ಸರ್
ಈ ಟಿಸಿ ಇನ್ನೂ ಅಡ್ಮಿಷನ್ ಮಾಡಿಲ್ಲಲೋ ನೀನೂ
ಇಲ್ಲ ರೀ ನಮ್ಮ ಅಪ್ಪ ನಮ್ಮ ಅವ್ವ ಬೆಂಗಳೂರಿಗೆ ಹೊಂಟಾರ್
ಹ್ಮ್
ಅದೇ ರೀ ಸರ ಹಚ್ಚಕೆಸಿ ಹೋಗ್ಬೇಕಂತ್ ಮಾಡಿದ್ದೆ ರಿ
ಹೌದಾ ಯಾರನ ಒಂದ ಹತ್ತ ಸಾವಿರ ಕೋರ್ಸಿಗಿ ಹಚ್ಚಿಬಿಡು
ಹತ್ತ ಸಾವಿರ ರ್ಯಾ
ಹಾ ರೀ
ಹತ್ತ ಸಾವಿರ ಅಂದ್ರ ಸರ್ ಬಾಳ ಆತದ್ರಿ ಫೀಸ್ ನೋಡ್ರಿ
ಅಷ್ಟೇ ಆದ ರಿ ವರ್ಷಿಗೆ ಏನ ಮಾಡೋದು ತೊಡೆಕೂಡು
ಸರ್ ನಿಮ್ ರೆಕಮಂಡ್ ಮ್ಯಾಗ ಏನ ಸ್ವಲ್ಪ ಕ ನಿಮ್ ರೆಕಮಾಂಡ್ ಮ್ಯಾಗ ಕಮ್ಮ ಆಕದ್ರಿ ಸ್ವಲ್ಪ
ಅ ಅದೇ ಮತ್ತ ನಮ ರೆಕ್ಮ್ಯಾಂಡ್ ಅಂದ್ರ ಒಂದ್ ಹಡನೈದು ಸಾವಿರ ಮಾಡ್ತತಿ ನೋಡ
ಹದನೈದು ಸಾವಿರೀ ನಿಮ ರೆಕ್ಮಂಡರ್ಲಿಕ್ಕ ಹತ್ತ ಸಾವಿರ ರೀ
ಹತ್ ಸಾವಿರ
ಸರ್ ನೋಡ್ರಿ
ಇಲ್ರಿ ಅಷ್ಟ ಆಗ್ ನೋಡ್ರಿ ಮಾಡ್ತವ ಮಾಡ್ರಿ ಇಲ್ಕಂದ್ರ ನೋಡ್ರಿ ಬೇರೆ ಹತ್ಲಿ ಮಾಡ್ತವ ನೋಡ್ರಿ
ಅದೇ ಬೇಾರ ಚಲ ಎಲ್ಲಿ ಚಲ ಅವ್ರಿ ಅದೇಲ್ಲ ಹೇಳ್ರಿ
ಗೌರ್ಮಂಟ್ ಕಾಲೇಜ ಮಾಡ್ರ ಹದ್ೈಂದು ರೂಪಾಯ ಮುಯ್ತ್ ನೋಡು
ಗೌರ್ಮೆಂಟ್ ರೀ
ಹಾ
ಎಡ್ರ ಸರ್ ಅವ್ರ ಡಾಕ್ಯುಮೆಂಟ್ ಏನು ಏನು ಬೇಕು ಏಳು ರಿ
ಹ ಡಾಕ್ಯುಮೆಂಟ್ಸ್ ಟಿ ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಪಸ್ಬುಕ್ ಜಾತಿ ಪ್ರಮಾಣ ಪತ್ರ ಎಡ್ಪೋರ್ಟ್
ಹ್ಮ್ಮ್ ರೀ
ಇಷ್ಟೆಲ್ಲ ಬೇಕು್ರೀ ಅವಕ್ಕೆಲ್ಲ
ಬೇಕು ಏನು ರಿ
ಹಾ ಬೇಕೇ ಬೇಕ್ರೀ ನೀವು ಅಡ್ಮಿಷನ್ ಮಾಡು ಆಯ್ತು ಹೇಳಿ ಅಲ್ಲಿ ಅತ್ತಮ್ಮ ಹಾ ರೀ ಮತ್ತೆ
ಸರ್ ನಾವ್ ಬರ್ಬೇಕಡ್ರಿ ಏನು ವಾಟ್ಸಪ್ಲ್ಲಿ ಕಳಸ ನಡಿದ್ರಿ
ಬರ್ಬಕ್ ಯಾವ ವಿದ್ಯಾರ್ಥಿ ಯಾರ ಅಂತ ಗೊತ್ತಾಗಬಬೇಕು ಅವರಿಂದ ಸೋರ್ಗಳನು
ಸರ್ ವಿದ್ಯಾರ್ಥಿ ಬಾಳ ಹುಷಾರ ಅಂ ಸರ್ ನಾನು
ವಿದ್ಯಾರ್ಥಿ ನೀನ್ ನೋಡ್ತಾರ ನಿಿನ ಕ್ವನ್ ಕೇತಾರ ಹೇಳಿದೆ ಅಂದ್ರೆ ನಡೀತದಲ್ಲಿ
ಹೌದ್ರಿ
ಹಾ ಮತ್ತೆ ನೋಡಿ ಹೆಂಗ ಮಾಡತಿ ಮತ್ತೆ
ಸರ್ ನನಗ ಒಂದು ಅರ್ ಗಂಟೆ ಪುಟ್ಟ ಆಚತನಿ ಸರ್ ನಿಮಗೆ ಆಯ್ತಾ
ಎಲ್ಲಿರಿ ಅಂದ್ರ ನೀವು
ನ ಸರ್ ಹೊಲ್ದಾನ ನ್ರೀ
ಹೌದ್ ಹೌದ ಅಂದ್ರ ಹೊಲ್ದ ಕೆಲ್ಸಾನ್ ಮಾಡತರಿೇನ್ರಿ ನೀವು
ಹ್ ಸರ್ ಅದೇ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಸರ್ ನಿಮ್ ವಯಸ್ಸ ಕೊ ರ್ ಕಕತ್ ಸರ್ ನಾನ ಊರಲ್ಲಿ ಬಂದು ಫೋನ್ ಮಾಡ್ತನ ಸರ್ ಹ ಹ